ಹಲೋ ಸರ್
ಲೆ ಸರ್ ನೀವು ನಾವು ಕಾಲ್ ಮಾಡಿದಾಗ ಇಲ್ಲೆಲ್ಲಾ ನೀವು ಜೈನ್ ಅಂತ ಇರಲ್ವಲ್ಲಾ ನಿಮ್ಗೆ ದೇಶದ ಪ್ರೇಮ ಸರ್
ಹೌದು ಸರ್ ನಮ್ ದೆಸದ ಪ್ರೇಮ್ ಇದೆ ಸರ
ಎಷ್ಟೊಂದು ಪ್ರಾಣ ಕೊಟ್ಟು ಕಾಯ್ತತರ್ ಅದಕ್ಕೆ ಅವ್ರಗೋಸ್ಕರ ನಾವ ಒಂದು ಯಲ್ಲಿ ಪ್ಪ ತಪ್ಪಾಗಲ್ಲ
ಕರೆ ಸರ್ ಜಹೀಿಂದ್ರಂದ್ರು ಏನ ತಪ್ಪ ಆಗಲ್ವಲ್ಲ ಸರ್ ನಮ್ಗ ಇವ
ಅದೇ ಸರ್ ಅದೇ ಸರ್ ನಮಗೋಸ್ತರ ಸೈನಿಕರಲ್ಲಿ ಬರಿಿಯಲ್ಲಿಟ್ಟು ಪ್ರಾಣ ತ್ಯಾಗ ಮಾಡು ಉತ್ತರುವಾಗ ನಾವು ಫೋನ್ ಮಾಡಿದಾಗ ಒಂದು ನಮ್ಗೆ ಗಂಟು ಹೋಗಲ್ಲ ಸರ್
ಹೌದ ಹೌದು ಸರ್ ಬರಬರಿ ಸರ್ ಇವಾಗ್ಲಿಂದ ಒಂದು ನ್ಯೂಸ್ ಗೊತ್ತ ಸರ್ ಇವಾಗ ಈಗ ಸದ್ಯಕ್ಕೆ ಪ್ರಶ್ತಲ್ಲಿ ನ್ಯೂಸು
ಹ ಸರಿ ಓಕೆ
ಅದೇ ಅಯೋಧ್ಯ ಒಳಗ ರಾಮನ ಹುಂಡಿಯೊಳಗೆ ದುಡ್ಡನ್ನು ಕ ಇದು ಕಳತನ ಮಾಡಿದ್ದಾರಂತೆ
ಹೌದೌದು ಸರ್ ಮಾಡಿದರ್ ಸರ್ ಮಾಡಿದ
ಅದೇ ಸರ್ ಅವ್ರಿಗೆ ಏನಾದ್ರು ಪನಿಶ್ಮೆಂಟ್ ಕೊ ಹಾ ಅದು ಒಬ್ಬಂದ ಗೊತ್ತು ಸರ್ ಅವಿನಾಶ್ ಅಂತ ಗೊತ್ತು ಸರ್ ಅದ್ರೊಳಗೆ
ಇಲ್ಲ ಸರ್ ರಾಮ ಜನ್ಮಭೂಮಿ ಅಧ್ಯಕ್ಷ ಇದ್ದರು ಸರ್ ಮಾಜಿ ಅಧ್ಯಕ್ಷ ಇದ್ದರು ಸರ್ ಅವ್ರದ್ದೇ ಏನ ಕೈವಾಡ ಅಂತ ಸರಿ ಕಳ್ಪಿಟ್ಟಿದ್ದೀನಿ ಸರ್
ರ್ ಒಬ್ಬನು ವಿನಶಂತ ಹೆಸರು ದಸರ್ ಅದ್ರಲ್ಲಿ ಅವನ್ ಕೂಡ ಇಪ್ಪತ್ತ್ ಮೂೂರು ಕೋಟಿ ಇಪ್ಪತ್ತ್ ಮೂೂರು ಕೋಟಿ. ಇಲ್ ಸರ್ ಇಲ್ ಸರ್. ಇದೆಲ್ಲಾ ರಾಂಗ್ ನಂಬರ್ ಸರ್ ಇವನು ಇವ್ನಲ್ಲ ಅ ಸರ್ ಇವ್ನು ಒಳ್ಳೆ ಒಳ್ಳೇ ಹುಡಗ ಸರ್ ಇವನು.
ಹೌದಾ ಸರ್ ನಾವು ಅವನ ಹೆಸರು ಕೇಳ್ತ ಪಟಿದೀವಿ ಸರ್ ನೀವಲ್ಲಿ. ನೀವುಸ್ಲ್ಲ ಅವನ ಹೆವರು ಸ ಬಂದ ಅವ ಅಣ್ಣೇಶ್ ಮುು ಅಣಗಟೆ ಅಂತ ಬಂದ
ಸರ್ ಇವರು ಪೊಲೀಸ್ ಇದಾರೆ ಸರ್ ಇವ್ರು ಅವನು, ಕಸ್ಟಡಿಯಲಿ ಹಿಡಿದಿದ್ದಾರೆ ಸ
ಹೌದೌದು ಹೌದೌದು ಸರ್ ಪಿಯಸ್ ಇ ಸರ್ ಹೋಗುವ ವಿನಾಶ ನ್ರೆ
ಅವಿನಾಶ್ ಅವರು ಹಾ ಇವರು ಅವಿನಾಶ್ ಅವರನ್ನ.
ಅವಿನಾಶ್ ಅವರು ಅರೆಸ್ಟ್ ಮಾ.
ಹಲೋ.
ಪ್ರಧಾನ ಮಂತ್ರಿ ಆದಾರ ಸರ್.
ಈಗಿನ ಪ್ರಸ್ತುತ ಪ್ರಧಾನಮಂತ್ರಿ ಯಾರ ಇದಾರ ಸರ್.
ನರೇಂದ್ರ ಮೋದಿ ಅಂತ ಅನಸ್ತಾ ಇದೆ ಸರ್ ಹ ನರೇಂದ್ರ ಮೋದಿ ಅನ್
ಹಾ ಹೌದಾ ಸರ್. ಹೌ ಸರ್ ರಾಷ್ಟ್ರಪತಿ ಯಾರ ಅದಾರ ಈಗ ಪ್ರಸ್ತುತ.
ರಾಷ್ಟ್ರಪತಿ ಯಾರೋ ಮುರ್ಮಾಂತ ಇರ್ಬೋದು ಸರ್.
ದ್ರೌಪದಿ ಮುರ್ಮಾ ಅಂತಾ. ಹೆಂಗೆ ಸರ್ ನೀವಲ್ಲಾಪ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಟ್ರೈ ಮಾಡ್ ಅವರ ಹೆಸರಿನಲ್ಲಿ ಪೂರ್ತಿಯಾಗಿ ಹೇಳ್ಬೇಕ ನೀವಗೆಲ್ಲ ಅರ್ಧ್ರು ಹಳ್ಬಾರದು ಸರ್ ನೀವು. ಎಲ್ಲಿತಿದ್ರಲ್ಸ ಅದಕ್ಕೆ ಅವಮಾನ ಆಕತ್ಸ. ಯಾವದೋ ಕ್ಲಾಸ್ ಹೆಚ್ಚಂತ ಹೇಳಿದ್ರು ಸರ್ ಅದಕ್ಕೆ ಅವಮಾನ ಆಗ್ಬಿಡಿ ಸರ್ ಅದು.
ಹೌದ ಸರ್ ತಪ್ಪ ಆಗೆತ ಸರ್ ಒಂದ್ಸಲ ಕ್ಷಮೆ ಇರಲಿ ಸರ್ ಹೌ ಸರ್. ಇದೊಂದ ಸಲಾ ಕ್ಷಮೆ ಇರ್ಲಿ ಸರ್.
ಯಾಕೆಂತಂದ್ರೆ ನಿಮ ನಿಮ್ಮ ನಿಮ್ಮಂತಸ ಸಾಕಷ್ಟು. ವಿದ ವಿದ್ಯಾರ್ಥಿಗಳು ನಮ್ಮಲ್ಲಿ ಕೋಚಿಂಗ್ ಕೊತಿರ್ತಾರೆ. ನಾವು ಹೆಮ್ಮೆ ಇಂದ ಹೇಳ್ಬೇಕಾಗುತ್ತೆ. ನಮ ನಮ್ಮ ವಿದ್ಯಾರ್ಥಿಗಳು ಹಿಗೆಲ್ಲ ಹೇಳ್ರ
ಸರ ನಿಮ್ದು ಕೊಚಿಂಗ್ ಸೆಂಟರ್ ಇದೆ ನಾ.
ಹೌದು ಸರ್ ಕೋಚಿಂಗ್ ಸೆಂಟರ್ ಇದೆ ಸರ್. ಆ ಅವಿನಾಶ್ ಹರ ಗಂಡೆ ಕಳ್ದ ಸರ್ ಅವ್ರು ನಮ್ಮತ್ ಅದೇ ಸರ್ ಅವಿನಾಶ್ ಅಣಪ್ಪ ಅನ್ಕೊಂಡ್ ನಿದರು ಸರ್ ಅವ್ರರು ನಮ್ಮ ಹತ್ರನೇ ಕೋಚಿಂಗ್ಗ್ ಪಿ ಎಸ್ ಆಗಿಬಟ್ಟಿದ್ ಸರ್ ಅವರು.
ಹೌದಾ ಸರ್. ಇವಾಗ್ ಇವಾಗ ಏನ್ ಮಾಡ್ತಿದ್ದಾರೆ ಸರ್ ಅವರು.
ಅವರು ಪಿ ಎಸ್ ಐ ಇದಾರೆ ಸರ್ ಪ್ರಸ್ತುತ ಪಿ ಎಸ್ಐ ಅದೇ ಅದೇ ರಾಮಂದಿ ಅಂದ್ರ ಕಳ್ಳತನ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸರ್ ಅವಿನಾಶ್ ಅವ್ರನ್ನ. ಅದೇ ನಮ್ಮ ನಮ್ಮ ಸ್ಟೂಡೆಂಟ್ ಸರ್ ಅವ್ರು ಅವಿನಶ ಅನ್ನಪ್ಪತ್ತ ಅನ್ಗೊಂಡಲತೆ. ನಮ ಸ್ಟೂಡೆಂಟೇ ಅರೆಸ್ಟ್ ಮಾಡಿದೇವೆ ಸರ್ ಅವ್ರೆ ಈಗ ಪೀ ಪಿ ಎಸ್ ಐ ಹೋಗಿ ಮುಂದ ಮುಂದೆ ಹೆಚ್ಚಿನ ಪೋಸ್ಟ್ ದೊರಕತದೆ ಅವ್ರಿಗೆಲ್ಲ.
ಅದೇ ಸರ್ ಹೆಮ್ಮೆ ಪಡುವಂತ ಸ ಹೆಮ್ಮೆ
ಅವನಂತ ಅವನಂತ ಅವ್ನಂತ ವಿದ್ಯಾರ್ಥಿಗಳು ನಮ್ಮ ಬ್ಯಾಚನ್ಯಾಗ ಇನ್ ಇನ್ನ್ ತನಾ ಯಾರು ಬಂದೇ ಇಲ್ಲ ಸರ್ ಅದಕ್ಕೆ ನಾವು ಹುಡುಕ್ತಾ ಇದ್ದೀವಿ ಸರ್ ಯಾರಾದ್ರರು ಇದ್ದಾರಾ ಅಂತ. ಅದಕ್ಕೆ ನಾವು ನಿಮ್ಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ ಮಾಹಿತಿ ಕೇಳ್ತಿದಿದ್ದಾರೆ ಸರ್ ಅದಕ್ಕೆ ನೀವ ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್.
ಸರ್ ಅದೇ ಸರ್ ಒಬ್ಬ ಮನುಷ್ಯನ ಕಿಂತ ಇನ್ನೊಬ್ಬ ಮನುಷ್ಯ ಬೆಳೆಯಲು ಸಾಧ್ಯವೇ ಇಲ್ಲ ಸರ್. ಅದೇ ಸರ್ ಇವಾಗ್ಲೇ ನಮ್ಮ ಅದು ಪ್ರಧಾನ ಮಂತ್ರಿ. ಸ ಆಗ್ಬೋದು ಸರ್ ಅದೇ ಸರ್ ಮನಸ್ಸಿನಾ ಆಗಬಹುದು ಆದ್ರೆ ಅವನನ್ನು ಮೇರುವಷ್ಟು ಅವನ ಮೇರುವಷ್ಟು ಆಗೋದಿಲ್ಲ ಅಲ್ವಲ್ಲ
ಆಗುತ್ತೆ ಸರ್ ಯಾಕೆ ಆಗಲ್ಲ
ಮನಮೋಹನ್ ಸಿಂಗ್ ಸರ್ ಮನಮೋಹನ್ ಸಿಂಗ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ದೇಶಕ್ಕೆ ಬಿಟ್ಟು ಒಬ್ಬ ಅಮೆರಿಕ ಒಂದು ನಲ್ಕ ದೇಶಕ್ಕೆ ಎಷ್ಟೇ ಗೊತ್ತಿದ್ರು ಅದೇ ಪ್ರಧಾನ ಮಂತ್ರಿ ಮೋದಿ ಅವರು ಪ್ರಧಾನ ಮಂತ್ರಿ ಮೋದಿವರ ಆದಾಗ ಮೋದಿ ಪ್ರಧಾನಮಂತ್ ಮಂತ್ರಿ ಆದಾಗಇಡೀ ನಮ್ಮ ಎಷ್ಟು ಇಡೀ ನಮ್ಮ ಪ್ರಪಂಚಕ್ಕೆ ಗೊತ್ತಾಗಬಿಟ್ರು ಅವರು ರಷ್ಯಾ ಆಗಿರ್ಬೋದು ಇಟಲಿ
ಹೌದು ಸರ್ಕಿ ಅಟಲ್ ಬಿಹಾರಿ ವಾಜಪೇಯಿ ಅದ ಅದೇ ಮತ್ತ ಅದಕ್ಕಿನ್ ಹೆಚ್ಚಾಗಿ ನಮ್ಮ ಕರ್ನಾಟಕದ ಹೆಮ್ಮೆ ಶೀ ದೇವೇಗೌಡ ಅವರು ಹೆಮ್ಮೆ ಪಡೋವಂತ ವಿಷಯ ಅವೆಲ್ಲ
ಹೌದು ಹ ಪ್ರಧಾನ ಮಂತ್ರಿ ದೇವೇಗೌಡ ದ್ಯಾವ ಹನುಮಂತ ಕರ್ನಾಟಕ ಕರ್ನಾಟಕದವರು ಕರ್ನಾಟಕ ಕರ್ನಾಟಕವರಗಿದಾರಲ್ಲ ಕರ್ನಾಟಕದ ಏಕೈಕ ಪ್ರಧಾನ ಮಂತ್ರಿ ಅಂದ್ರೆ ಎಚ್ ಡಿ ದೇವೇಗೌಡ ಅವರು
ಕರ್ನಾಟಕ ಪ್ರಧಾನ ಮಂತ್ರಿ ಅವ್ರೇ ಸರ್ ಈ ಮುಂದೆ ಯಾರು ಹೋಗುದಿಲ್ಲಾ ಹಿಂದೆ ಯಾರು ಆಗಿಲ್ಲ ಸರ್ ಅವ್ರ ಒಬ್ಬರೇ ಸರ್ ಈಗ
ಇಲ್ರರಿ ಮುಂದೆ ಮುಂದೆ ಯಾರಿಗೇ ಆಗಕ್ ಚಾನ್ಸಸ್ ಇಗಲ್ರರಿನು
ಆಗೊ ಚಾನ್ಸ್ ಇಲ್ಲ ಸರಿ ಯಾಕೆಂತಂದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಅಂತ ವ್ಯಕ್ತಿಗಳು ಯಾರು ಇಲ್ಲ ಸರ್ ಈ ಈಗಿನ ಜನ್ರೇಷನ್ ನೋಡಿದ್ರೆ
ಇಲ್ಲ ಇಲ್ಲಾರಿ
ಹಾ
ಅಂದ್ರೆ ಇವಾಗಿನ ಜನರ ಬೇರೆ ಅವವಾಗಿನ ಜನರೇ ಬೇರೆ ಅವರು ಮಾಡ್ತಕಾಂತ
ಬಿ ಸರ್ ಈಗನ್ ಪ್ರಸ್ತುತ ಪ್ರಸ್ತುತ ಗ್ರಹ ಮಂತ್ರಿ ಯಾವ್ದಾರ
ಯಾರ್ ಸರ್
ಹ ಸರ್ ಪ್ರಸ್ತುತ ಕರ್ನಾಟಕವು ಭಾರತದೇಶ ಭಾರತ ದೇಶದ ಪ್ರಸ್ತುತ ಗ್ರಾಮದ ಗ್ರಾಮದಲ್ಲಿ
ಗ್ರಾಮದ ನಾನು ಇನ್ನುೂ ನೋಡಿಲ್ಲ ಸರ್ ನೋಡ್ಬೇಕ ಸರ್
ಹಂಗೆ ಸರ್ ನಿಮ್ಗೆಲ್ಲಾ ಇವೆಲ್ಲ ಇನ್ಫಾರ್ಮೇಟಿವ್ ಕ್ವಶನ್ಸ್ ಇರಹಂದದ್ದು ಸರ್ ಇವೆಲ್ಲಾ ಡೈರೆಕ್ಟ್ ಇವೆಲ್ಲ ಕೇಳ್ತರ್ ಸರ್ ಆವಾಗವಾಗ
ಸರ್ ನಾ ಇದೇ ಫಸ್ಟ್ ಟೈಮ್ ನಾನು ಕಾಂಪಿಟೇಟಿವ್ ಬಂದಿದ್ದು ಇನ್ನುೂ
ಮತ್ ಅವಾಗ ಅವಾಗ್ಲೇ ನೀವ ಹೇಳಿದ್ರಿ ಅವಾಗ್ಲೇ ಅವಾಗ ನೀವೇ ಹೇಳಿದರು ಸರ್ ನಾವು ಯಾವ್ದೋ ಮುಂಚೆ ಮುಂಚೆ ಎಕ್ಸಾಮ್ ಬರೆದಿದೀವಿ ಅಂತ
ಅದೇ ಬರ್ದಿದ್ದೇವಿ ನಿಜ ಆದೇ ಕೂತಿ ಸ್ಟಡಿ ಮಾಡಿರ್ಲಿಲ್ಲ ಅವು ನಾನು ಸ್ಟಡಿ ಮಾಡಿಲ್ಲ ಅವಗೇ ನಾನು ಎಕ್ಸಾಮ್ ಬರೆದಿದ್ದೆ ಸ್ಟಡಿ ಮಾಡ್ದಿಲ್ಲ ಅವಾಗ ನಾನು ಸುಮ್ನೆ ಹೋಗಿ ಹೌ ಹೌದು
ತಪ್ಪಾಗುತ್ತೆ ಸರ್ ನೀವು ಇಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಸರ್ ಯಾಕೆಂತಂದ್ರೆ ಈ ಪ್ರಸ್ತುತ ರಾಜ್ಯ ಪ್ರಸ್ತುತ ಕರ್ನಾಟಕ ಪ್ರಸ್ತುತ ಭಾರತ ದೇಶದ ಗೃಹಮಂತ್ರಿ ಸರ್
ಅದೇ ಸರ್ ನಗೆ ನಗೆ ಅಷ್ಟೊಂದು ಇದು ಇಲ್ಲ ಸರ್ ಹೊಳಗಿಂತ ನಾಲೆಜ್ ಉಪರಾಷ್ಟ್ರಪತಿ ಇ ನೋಡಿದೆ ಸರ್ ಎಲ್ಲ ಇನ್ನೂ ನೆನಪು
ಹತ್ತರ ಪ್ರಸ್ತುತ ಕರ ಭಾರತ ದೇಶದ ಹಣ ಹಣಕಾಸು ಸಚಿವ ಯಾರು ಸರ್
ಹಣಕಾಸು ಸಚಿವ ಅದಷ್ಟೇ ನೋಡ್ಬೇಕುಐ್ತ ಸರಿ ಹೇಗ ಯಾಕ್ಲಾ ಯಾರ ನೀ ನೀವಾದ್ರೂ ಹೇಳಸರ್ ನೋಡ್ಸ್ ಮಾಡ್ತೀನಿ
ನಿರ್ಮಲಾ ಸೀತಾರಾಮನ್ ಸರ್ ಭಾರತ್ ಹಾ ಪ್ರಸ್ತುತ ಭಾರತ ದೇಶದ ಹಣಕಾಸು ಆ ಸರ್
ಸರ್ ಇವರೇ ಮೊದಲ್ ಮೊದಲ ಮಹಿಳೆ ಮಹಿಳೆ ಹಣಕಾಸು ಸಚಿವಾಗಿದ್ದಾರಾ
ಹ ಹೇ ಮೊದ್ಲು
ಮೊದ್ ಇ ಇವ್ರ ಮೊದಂತ ಗೊತ್ತ ಹೌದು ಸರ್ ನಿ
ಅದೇ ಸರ್ ಇವರು ಮಗಳ ಯಾವ್ದ ಸರ್ ಅವರು ನನಗೆ ಅಷ್ಟೊಂದು ಸರಿಯಾಗಿ ಇಲ್ಲ ಸರ್ ಹ್ಮ ದಿವಸ ಆಮೇಲೆ ಹತ್ತೊಂಬತ್ತು ಇನೂರ ಹತ್ತೊಂಬ ನೂರ ಎಪ್ಪತ್ತೈದರ ಅವಾಗ ಇದ್ರು ಅವಾಗಿದ್ರು ಸರ್ ಒಂಬತ್ತುನೂರ ಎಪ್ಪತ್ತೈದರಐದು ಸ ಮತ್ತ ಅದೇ ಇಂದಿರಾ ಗಾಂಧಿ ಅವರು ಸರ್
ಹತ್ತೊಂಬತ್ತರ ಎಪ್ಪತ್ತೈದು ಇಲ್ಲ ಸರ್ ಹತ್ತೊಂಬತ್ತರ ಎಪ್ಪತ್ತೈದು ತಪ್ಪ ತಪ್ಪು ಮಾಹಿತಿ ಕೊಡ್ತಿದೀರಾ ಸರ್ ಇಲ್ಲ ಸರ್ ನೋಡ್ಕ ಇನ್ನೊಂದ್ ಸಲ ನೋಡ್ಕೊಂಡ್ರೆ ಇಪ್ಪತೈದಿಲ್ಲ ಸರ್ ಎಪ್ಪತ್ಮೂರು ಎಪ್ಪತ್ತೆರಡು
ಹೆದ್ದಾರಿ ಸಚಿವರು ಯಾರು ಸರ್
ಯಾವ್ ಸಚಿವರು ಸರ್
ಹೆದ್ದಾರಿ ಸಚಿವರು ಹೆದ್ದಾರಿ ಸಚಿವರು ನ್ಯಾಷನಲ್ ಹೈವೇ ಸಚಿವರು ನ್ಯಾಷ್ ನಷನಲ್ ಹೈವೇ ಸಚಿವರು ಯಾರದಾರ್ ಸರ್ ಮಿನಿಸ್ಟರ್ ಆಫ್ ಹೈವೇಸ್ ನ್ಯಾಷನಲ್ ಹೈವೇಸ್
ಗೆ ಅಂದ್ರೆ ಮಾಹಿತಿ ಇನ್ನು
ಕರಿದ್ದಾರೆ ಸರ್ ನಿತಿನ್ ಗಡ್ಕರಿ ಸರ್ ಅವರು ಮಹಾರಾಷ್ಟ್ರದ ಸಂಸದರ್ ಸರ್ ಅವರು
ನೀವು ಒಂದ ಒಂದ ಡೇ ಅಂತ ಗೊತ್ತೆ ಎಲ್ಲಾ ಸಚಿವರು ಬಗ್ಗೆ ಹೇಗಂದ್ರೆ ಎಲ್ಲಾ ಸಚಿವರ ಬಗ್ಗೆಂದ ಒಂದು ನೋಟ್ಸ್ ಅಂತ ಕೊಟ್ಬಿಟ್ರೆ ನಮಗೆ ತುಂಬಾ ಒಳ್ಳೆದಾಗುತ್ತೆ ಸರ್ ಅ
ಹಂಗ ಸರ್ ನಾವ್ ಕೋಯಿದ್ ಪ್ರಶ್ನೆ ನೀವು ಸರಿಯಾಗಿ ಉತ್ತರ ಮಾಡಿದ್ರೆ ನಾವು ನೋಡ್ಕೂಡ ಚಲೋರ್ ನಿಮ್ಗೆ ಸರಿಯಾಗಿ ಉತ್ತರಾನ ಕೊಡ್ತ ಇಲ್ಲ ನಾವು ನೋಡ್ಕ ಕೊಡ್್ಸರ್ ನಿಮಗೆ
ಅಂದ್ರೆ ನನ್ಗೆ ಇದು ಕನ್ನಡಪಾಸ ಆಗ್ಲಿ ಆಗಿರ್ಬಹುದು ಅವರಿಗೆ ಇವಾಗಿಲಿಂದ ಪ್ರಸ್ತುತ ಆಗಿರಬಹುದು ಮೊದ್ಲಿಳಲಿಂದ ಆಗಿರ್ಬೋದು ಕ್ವಾಲಿಟಿ ಇಲ್ಲ ನಮ್ಗೆ ಅಂದ್ರೆೇ ಇದೆ ಫಸ್ಟ್ ಟೈಮ್ ಅಂತ ಹೇಳ್ತಾ ಇರ್ಬೋದ ನಾವು ಅದ ರಾಜಕೀಯ ವಿಷಯಕ್ಕೆ ನಾವು ನ್ಯೂಸ್ನು
ನ್ಯೂಸ್ ನೋಡ್ಬೇಕಾಗತ್ತ ಯಾಕೆಂತಂದ್ರೆ ನೀವು ಕರೆಂಟ್ ಅವಂಟ್ ಅಫೇರ್ಸ್ ರೀ ಯಾವದೇ ಎಕ್ಸಾಮ್ ಇರ್ಲ್ಲಿ ಮೇನ್ ನೋಡ ಕರೆಂಟ್ ಅಫೇರ್ಸ್ ಅ್ರ ಮ್ಯಲೆ ಹದಿನದು ಮಾರ್ಕ್ ಇರುತ್ತ ಸರ್